ಹತ್ತು
ಹ್ಮ ಹೇಳ್ರಿ ನಿಮ್ ಕಡೆ ಯಾವ ಹಬ್ಬ ಮಾಡ್ತೀರಾ
ನಮ್ಮ ಕಡೆ ದೀಪಾವಳ ಯುಗಾದಿ ಪಂಚಮಿ ಮತ್ತ ಹ ಮರ ಮತ್ತ ಕ್ರಿಸ್ಮಸ್ ಮಾಡ್ತಾರೆ ಮತ್ತೆ
ಹ್ಮ್
ಹ್ಮ ಮದೆ ಎಲ್ಲ ಎಲ್ಲಾ ಹಬ್ಬಗಳು ಆಚರಿಸಸ್ತೀವಿ
ಹಾ ಇವತ್ಿದದು ಅಲ್ಲ ಗೌರಿ ಹುಣಿೆಲ್ಲ ಗೌರಿ ಹುಣ್ಣ್ಮೆೆಗೆ ಏನ್ ಸ್ಪೆಷಲ್ ಮಾಡ್ತಾರೆ
ಅವರು ನೀವ್ ಇವತ್ ಸ್ವೀಟ್ ಮಾಡಿದೀವಿ ಕಡುಬು ಮತ್ತು ಅನ್ನ ಕಟ್ಟಿನ್ ಸಾರು
ಹ್ಮ
ಹಕೊಂಡ ತಿನ್ನುವದು
ಗುಡಿಗೆ ಹೋಗ್ತೀರಾ
ಹಾ ಗುಡಿ ಹೋಗಿ ನಿವುದೇ ಇಟ್ಟು ಬರ್ತೇವಿ
ಹ್ಮ್ ಹ್ಮ್
ಹ್ಮ್ ಪೂಜೆ ಮಾಡಿ ಬರ್ತೇವ್ರೀ
ಹ್ಮ್ ಹ್ಮ್
ಹಬ ಮಾಡ್ತೀರಿ
ನಾವ್ ಏನ್ ಗೌರಿ ಹಣ್ಣಿ ಏ ಹಂಗ್ ಮಾಡೋದಿಲ್ರಿ ಸುಮ್ನೆ ಮನೇಲ್ ಒ ಚೂಟ್ ಮಾಡ್ತೇವ ಅಷ್ಟೇ ಹಾ ಮತ್ತೆ ಕಾರ್ ಉಣಿಮೆ ಅಲ್ಲ ಇದು
ಕಾರ್ ಓಣಿ ಅದಕ್ಕ ಅಂಜನಾ ಕಾರ್ ಣಿ ಮಾಡ
ನಂಗ ಗೌರಿ ಹುಣ್ಣಿಮೆ ಅಂದ್ರೆ ಅದು ಇದು ಮಾಡ್ತಾರಲ್ಲ ಏನದು ಏನಂತ ಸಕ್ಕರೆಗೊಂಬೆ
ಹಾ ಹಾ ಆ ದತ್ರರು ಮಾನಮೀ ದಸರಾ ದ
ಇಲ್ಲ ಅದು ಬೇರೆ ರೀ ದಸರಾ ಹಬ್ಬಕ್ ಅದು ಬೇರೆ ಇದು ಗೌರಿ ಹುಣಿವಿ ಮಾಡ್ತಾರಲ್ಲಾ ಸವಸ್ತೆಯರಿಗೆಲ್ಲ ಸಕ್ರೆ ಗೊಂಬಿ ಕೊಡ್ತ
ಪಂಚಮಿ ಒಳಗೆ ಮಾಡ್ತಾರಲ್ಲ ಪಂಚಮಿ ಟೈಮ್ ಪಂಚಮಿ ಮುಗ್ದ ಹ್ಮ ಪಂಚಮಿ ಅದನ್ನಲೆ ಕೊಡತು
ನಾವ ನಮ್ಮ ಹಬ್ಬಗಳನ್ನ ನಾವೇ ಕನ್ಫ್ಯೂಸ್ ಆಗ್ತ
ಅದಕ ಕಾಯ ಹ ನೀಮೀ ಕಾರಾರ ಉಣಮ ಇಲ್ಲಿ ಕರ್ನಾಟಕ ಇಲ್ಲಿ ಇವಾಗ ಮಾಡ್ತಾರೆ ಮತ್ತ ಇನ್ನೊಂದ್ ತಿಂಗ ಎರಡ್ ತಿಂಗ್ ಬಿಟ್ಟು ಮಹಾರಾಷ್ಟ್ರ ಕಾರುನ ಮಾಡ್ತಾರೆ ಇವತ್ತು ಒಡ್ಡೆ ಸ
ವಟ ಸಾವಿತ್ರಿ ಪೂಜೆ ಯಾರಾರದ ಇವ ೌ ಪತಿಿದೇವರ ಪೂಜೆ ಅಲ್ಲ
ಹಾ ಪತಿಜವ ಪೂಜೆ ಇವ ಯ ಹ ಕಲ್ ತಳ ಭೀಮಾವಷೆಗೆ ಕರ್ನಾಟಕ ಮಾಡ್ತಾರೆ ಇಲ್ಲಿ ಕರ್ಕೊಂಡ್ ಹೋಗಿ ಯಸ ತರ ಸುತ್ತಿ ಬರುದು ಪೂಜೆ ಹಣ್ಣು ಎಲ್ಲ ಉಡಿ ತುಂಬಿ ಮನೆ ಬಂದ ಅಟವ್ರ ಕ ಅವ್ರ ಕಾಲ್ ಬಿದ್ದ ಆಶೀರ್ವಾದ ತಗೋದು ಸ್ವೀಟ್ ಮಾಡಿ ಅವರು ಊಟ ಕೊಡ್ದ
ಹಾ ಹಾ ನಮ್ದ್ ಹೆಕ್ ಸ್ಪೆಷಲ್ ಗೊತ್ತ ಹುಣಮಿ ದಿನಾನೇ ನಾವ್ ಜಗಳ ಮಾಡ ಯಾವಾಗ ಗಂಡಂದ ಹಾಬ್ಬಿರ್ತತಿ ಮತ್ತಲ್ಲ ಅವಾಗ ಅವ್ರ ಜೊತೆ ಜೋರ್ ಜಗಳ ಮಾಡೋದ್ ನಾವವು
ನೀ್ ಬರುತ್ತಾವ ಗಂಡಾಯ ತಿನ್ನೋದಕ್
ಅಮ್ಮಷಿಗ ಏನ್ ಕಮ್ಮಿ ಇದ್ ಹೇಳಿದ್ರಲ್ಲ ವಟ್ಟ ಸಾವಿತ್ ಪೂಜೆ ಭೀಮ್ ನಮ್ಮಸಿ ಇದಲ್ಲ ಅವವತ್ತಂದ್ರ ಮುದ್ದಾಮ್ ಜಗಳ
ಮುಂಚೆಾಗ ಕಮ್ಮಂದಮಾಷೆ ಎರಡು ದಿನ ಇರುತ್ತೋಂದ ಮನ ಜೋರ್ ಇರುತ್ತೆ
ಹೌದಾ ಹ್ಮ ನೆನಪಿಟ್ಟು ಹೋಗ್ಬೇಕಲ್ಲ ಮತ್ತ ಹ್ಮ್ ಹ್ಮ್ ಮತ್ತ ಯಾವ ಹಬ್ಬದಲ್ಲಿ ಏ ಇದತಿಲ್ಲ ಬಟ್ ಈ ಜಗಳ ಅಂದ್ರೆನುೋ ಸ್ವಲ್ಪ ವಾದ ನಡೀತಿತಿ
ಹಾ ಪಂಚಮಿ ಯಾವ್ಯ ಉಂಡೆ ಮಾಡ್ತರಿ
ಲಕ್ಷ್ಮಿಗೈ ತರ ುಂಡಿ ಮಾಡ್ತೇವ್ರಿ ಮೇನ್ ಆಗಿ ನಾಗಪ್ಪಗೆ ಇದು ಏನು ಹಳ್ಳಿಟ್ಟು ಮಾಡ್ತೇವಿ ಹಳ್ಳಿ ಹಿಟ್ಟ ಎಏಳ್ ಬರ್ತಿತ್ತಲ್ಲಾ ನಾಗಪ್ಪಗೆ ಅದೆಷ್ಟ ಎಡಿ ಆಮೇ ಉಸ ಮಾಡ್ತೇವೆ ನ ಉು ಗಡ್ಲಿ ಉಸುಳಿ ಮಾಡ್ತಾರಲ್ಲ ಗಡ್ಲಿ ಕಣ್ಣನ ಇಟ್ಟು ಉಸ ಪಲ್ೆ ಮಾಡ್ತಾರಲ್ಲ ಸೇಮ್ ಹಂಗೆ ಮಾಡುದು
ಹ್ಮ್ ಹ್ಮ್ ಹ್ಮ್
ಪ್ಪ ಅದೇ ಸ್ಪೆಷಲ್ ಎಡಗ ಅಂದ್ರೆ ಹ್ಮ್ ಮತ್ ಅದನ್ ಬಿಟ್ರೆ ನಮ ತಿನ್ಲಿಕ್ಕ ಒಂದ ಐತರದ್ದು ಏನದ ಹ ಉಂಡಿ ಚಕ್ಲಿ
ಶೇಂಗಾ ಉುಂಡಿ ಶೇವುಂಡಿ ಹೌದು
ಹ್ಮ್ ಹೋಳಿಗೆಲ್ಲ ಏನ್ ಮಾಡಂಗಿಲ್ಲ ಉಂಡಿಗಳಷ್ಟೇ ಖಾರ ಬೇಕಲ್ಲ ಸ್ವಲ್ಪ ಹಂಗಾಗಿ ಸ್ವಲ್ಪ್ ಚಕ್ಲಿ ಅವ್ಲಕ್ಕಿ ಮಾಡ್ತ
ಹ್ಮ್ ಗಣಪತಿಗ ಏನ್ ಮಾಡ್ತರ
ಗಣಪತಿ ನಮ್ಮ್ ಮನೇಲಿ ಏನಿಲ್ಲ ಗಣಪತಿ ನಮ್ಮ ಅಕ್ಕನ ಮನೇಲಿ ಅದ ಅಲ್ಲಿ ಹೋಗ್ತವ್ರಿ ಅಲ್ಲಿ ಹೋಗಿ ಅವತ್ತ ಅವರು ಎಲ್ಲಾ ಚಂದ ಡೆಕೋರೇಷನ್ ಮಾಡಿರ್ತಾರೆ ಡೆಕೋರೇಷನ್ ಅವ್ರ್ದ ಐದು ದಿವ್ಸ ಇರ್ತದ ಬ ತಂದಿನಾನೂ ತಂದದಿನ ನು ಹೋಳ್ಗೆನ ಮಾಡ್ತನಿ ತಾರೆ ಮತ್ ಲಾಸ್ಟ್ ದಿನಾನು ಹೊಲ ಇಲ್ಲ ಒನ್ನೆ ದಿನ ಅವೇನೋ ಇದು ಮಾಡ್ತಾರೆ ಏನ್ ಸ್ಪೆಷಲ್ ಅಂದ್ರೆ ಹೋಳ್ಗಿ ಅಲ್ಲ ಹೋಳ್ಗಿ ಲಾಸ್ಟ್ನೇ ದಿನಾ ಮಾಡ್ತಾರೆ ಐದ್ನೇ ದಿವ್ಸದ್ ಮಾಡ್ತಾರೆ ಇದು ಓ ಏನಾಯಯ್ತ ಒತ್ತು ಶ ಅವಗೆ ಅಂತ ಏನೋ ಮಾಡ್ತಾರ ಅವ್ರು ಅದ್ರ ಗೋಧಿ ಹಟ್ಟ ಒಟ್ಟಿಂದ ಏನೋ ಕೈಲ ಏನ ಶಾವಂಗಿ ಹೊಸದು ಅವತ್ ಅವತ್ತಿನ ದಿನಾನೇ ಮಾಡ್ಬೇಕು ಅದು ನಾ ಹ ಅದ ಅವತ್ತಿನ ದಿನಾನೇ ಹಿಂಗ ಶಾವಿಗೆಿ ಹೊಸಿತಾರಲ್ಲ
ಹಾ ಹಾ ಅದ
ಗೋಧಿ ಇಟ್ಟಿಂದನೇ ಶಾಂವಾಂಗಿ ಹೊಸುದು ಅದನ್ನೇ ಮಾಡ್ತಾರೆ ಬೆಲ್ಲ ಹಾಕಿ ಅವತ್ತಷ್ಟು ಸ್ಪೆಷಲ್ ಅದು ಅವತ್ ಬಿಟ್ರೆ ಮತ್ತೆ ಯಾವಾಗೂ ಮಾಡುದಿಲ್ಲ ಅದನ್ನ ಅದು ಅವತ್ ಮಾಡಿದ್ರೆನೆ ಟೇಸ್ಟ್ ಬೇರೆ ದಿನ ಮಾಡಿದ್ರೆ ಟೇಸ್ಟ್ ಬರೋದಿಲ್ಲ ಆಮೇಲೆ ಸ್ವಲ್ಪ ಕೆಲಸ ಹೆಚ್ಚಿಗೆ ಹತೈತ ಹೌದು ಉದ್ದ ಉದಾ ಶಾಂವಾಂಗಿ ಮಾಡ್ಕೋಬೇಕು ಅದನ್ನ ಕುದಿಸ್ಕೋಬೇಕು ಮತ ಸಪ್ರೇಟ್ ಬೆಲ್ಲ ಹಾಕಿ ಕುದಿಸ್ಬೇಕು ಹಿಂಗೆಲ್ಲ ಸ್ವಲ್ಪ ಅದ ಅದು
ಹೂ ಹೂ ನಾವು ಹೊಳಿ ಆದ್ರೆ ಎರಡನೇ ದಿನ ಇದು ಕಾಡು ಕಡುಬು ಮೂರನೇ ದಿನ ಹೂಗಿ
ಒಬ್ಬೊಬ್ರು ಇಲ್ಲಿ ವಾರದ ದಿನಾನೂ ನಾನ್ ವೆಜ್ಜನು ಮಾಡ್ತಾರೆ
ಹೌದು
ಮರಾಠಿ ಮಂದಿ ಮಾಡ್ತಾರೆ ಅವರು ನಾನ್ ವೆಜ್ ನೈವಿದೆ ಹಿಡಿತಾರೆ
ಹ್ಮ್ ಅದನ್ನೇ ಮೊದಕ್ ಮತ್ತೆ
ನಮಗ ಅಂದ್ರೆ ಮೊದಕ ಒಂದ್ ಐದ ತರದ ಉಂಡಿ ಈಗ ಒಬ್ಬೊಬ್ಬರು ಪಂಚಮಿ ಉಂಡಿ ಕಟ್ಟ್ರಂಗಿಲ್ಲಲ್ಲಾ ಅವ್ರಲ್ಲಾ ಇದಕ್ ಗಣಪ ಉಂಡಿ ಕಟ್ತಾರೆ ಅಂದ್ರೆ ಅವ್ರವ್ರ ಮನೆ ಪದ್ಧತಿ ಇದ್ರೆ ಈಗ ಹ ಅಂದ್ರೆ ಈಗ ಈಗ ಒಬ್ಬೊಬ್ರು ಪಂಚಮಿ ಕಟ್ಟೋದಿಲ್ಲ ಉಂಡಿನಾ ಈಗ ಗಣಪಂಗಂದ ಗಣಪ ನೈವೇದ್ಯ ಅಂತೇಳಿ ಒಂದ್ ಐದೂ ಉಂಡಿ ಮಾಡಿಡ್ತಾರಲ್ಲಾ ಸೊ ಅವಾಗ ಮಾಡೋರು ಪಂಚಮಿ ಉಂಡಿ ಮಾಡೋರು
ಹೂ
ಅದು ಒಂತರ ಏನ ಅದ ಪದ್ಧತಿ ರೂಲ್ಸ್ ಗಳು
ಹೌದೌದು ಹಾ
ಮತ್ತೆ ಹಬ್ಬ ಮಾಡ್ತೀರಾ ಸ್ಪೆಷಲ್ ಇದು ಮಾಡ್ತೀರಾ ನೀವು ಬಸವಣ್ಣನ ಪೂಜೆ
ಹಾ ಮಾಡ್ತೇವಿ ಮಾಡ್ತೇವಿ ಬಸವವನ್ನು ಮಾಡ್ತೇವಿ ಪಾಂಡುರಂಗನ ಕುಣುಸ್ತರು ಒಮ್ಮ ಒಮ್ಮೆ ಅದೇತ್ರ ಊರಲ್ಲ ಅಯವಂದಿನಾ ಎರಡು ದಿನ ಮೂರ್ ದಿನ ಅವು ಹೆಚ್ಚಿಗೆ ಮಾಡ್ಬೋದು ಪಾಂಡುರಂಗ ಮಾಡೋದು
ಹ್ಮ್ ಹ್ಮ್
ಶೆಗನಿಲಿ ಮಾಡಿ ಒಂದ್ ಇದ್ರ ಸೈಡ್ ಇಡ್ತಾರ ಮನಲಿ ಹಳಿಯಾಗ
ಹೌದಾ
ಹಾ ಪಾಂಡ್ರಂಗನಾ ತಂದು ಇಷ್ಟಿವ ಸಣ್ಣ ಸಣ್ಣ ಪಾಂಡ್ರಂಗ್ ಶೈನಲಿ ಬಡದ ಇಡ್ತಾರೆ ಅವಕ ಅದು ಇದ್ರ ಗಿಡ ಹಾಕ್ತಾರದ್ರ ಮೇಲೆ ಅ ಗಿಡ ಐತಿ ಆ ಗಿಡ ಇಟ್ಟು ದೀಪ ಹಚ್ಚಿಡ್ತಾರ ಅವು ಎಷ್ಟು ಒಂದ್ ಐದ್ ದಿನ ಆದ್ಮೇಲೆ ಒಂದ್ ಐದ್ ಪೌಂಡ್ರಂಗ್ ಮಾಡಿ ಮನೆ ಮೇಲೆ ಇಟ್ಟ ಬಿಡ್ತಾರೆ
ಹಾ ಹಾ
ಹ್ಮ್ ಅದು ಪದ್ಧತಿ ಹೂಂಗ ನ್ಯಾಗ
ಹ್ಮ ನಮ್ ಕಡೆ ಇದನ್ ಮಾಡೋದಂದ್ರೆ ದೀಪಾವಳಿಗೆ ಪಾಂಡವರ್ನ್ ಮಾಡೋದಂದ್ರೆ
ಹಾ ಅದು ಗಿಪ್ಪಳಗೆ ್ಮ ಮತ್ತ
ಇದು ಪಾಂಡವರನ ಇಡ್ತಾರೆ ದೀಪಾವಳಿ ಪಾಡ್ಡ ದಿನ ಹ ಮನೆ ಮುಂದೆ ಹೊಚಲ್ ಮ್ಯಾಲಲೆ ಎಲ್ಲೆಲ್ಲಿ ಬಾಗ್ಲಿ ಇರ್ತಾವಲ್ಲ ಬಾಗ ಲ್ಬಾಗಿಲಿಗೆಲ್ಲ ಇಡುತ್ತಾರೆ ಮ ಮು ಒಂದ್ ಐದ ಇಡ್ಬೇಕು ನಿಯಮಕ್ಕಾದ್ರೂ ಒಂದ್ ಐದ ಇಡ್ಬೇಕು
ಹಡ ಇನ್ನ ಸೀಟಿ ಅಲ್ಲಲ್ಲ ಇಡು
ಈಗಿಂದು ಅದು ಮಾಡ್ಬೇಕಂದ್ರದು ಇದನ್ನೇ ಸಿಗೋದಿಲ್ಲ
ಹ ಪದ್ಧತಿ ನಿಬಂದ ಎಲ್ಲ ಮಾರ್ತೊಗಿ ಬಿಡು
ಹ್ಮ್ ಆಮೇಲೆ ಅದ ಈ ಆಮೇಲೆ ಮೊದ್ಲಿನಂಗ ಹೂ ಚೆನ್ನಾಗ್ ಹಾಕ್ತಾ ಇಲ್ಲ ಈಗ ಅಂದ್ರೆ ಅದು ಹಿಡ್ಕೊಳ್ಕ್ಕ ಬರದಿಲ್ಲ ಅದು ಪಾಂಡವರ್
ಹ್ಮ ಬರಂಗಿಲ್ಲ ಆ ಆ
ಹ್ಮ ಹ ಮತ್ತೆ ಹಬ್ಬ ಮಾಡ್ತೀರ ದೀಪಾವಳಿ ಜೋರ ಹಂಗಲ್ಲ ನಿಮ್ದ
ಬಬ್ಬಾ ಜಿಯವರು ದಸರಾ ಜೆಯವರು ಮಾನಮಿ ಘಟ್ಟ ಪೂಜೆ ಮಾಡ್ತಾರೆ ಮನೇಲಿ ಹ ಒಂಬತ್ ದಿನ ಆ ಬೆಳಿಗ್ಗೆ ಸಾಯಂಕಾಲ ದೀಪ ಅದ ನೋಡ್ಕೊಂತ ಇರ್ತಾರೆ ಮಡಿಲಿ ಅಲ್ಲಿ ಯಾರು ಬರೋಂಗಿಲ್ಲ ಮನಿದೇವರು ಬೆಳಿಗ್ಗೆ ಜಳಕ ಮಾಡಿ ಎಲ್ಲಾ ನೀವು ಅದ್ದಿ ಮಾಡಿ ದೀಪ ಹಚ್ಚೋದು ಸಾಯಂಕಾಲನುೂ ಜಳಕ ಮಾಡಿ ಪೂಜೆ ಮಾಡಿ ದೀಪ ಹಚ್ಚಿ ರಾತ್ರಿಲ್ಲ ಹ್ಮ ದ ಕೊತಿರ್ಬೇಕು ಯ್ದ ದೀಪ ಮಾಡೋರು ಸಪ್ರೇಟ್ನ ಮಲ್ಕೋದು ಸಪ್ರೇಟ್ನ ಇರೋದು
ಹಾ ಹಾ ಹೌದು ನ ಒಬ್ಬೊಬ್ಬರು ದೇವ್ರ ಕೋಣಲ್ಲೇ ಬಲಕ್ತಾರೆ ನೋಡಿದ್ದೇನೆ ನಾನು
ದಿನ ಅವರು ಕಂಟಿನ್ಯೂ ಮಾಡದು ಯಾರು ಹಾಕಂಗಿಲ್ಲ
ಹಾ ಹಾ
ಹ್ಮ್
ನಮ್ ಮನೇಲಿ ನ್ ಘಟ್ಟ ಇಲ್ಲ ಅದ್ರ ಗುಡಿಗದು ಹೋಗ್ ಬರ್ತೆೇವಿ ನಮ್ಮ ಹೋಗ್ತ ತಾನೆ ಬೆಳಿಗ್ಗೆ ಸಾಯಂಕಾಲ ಹೋಗಿ ಪುರಾಣ ಓದ್ ಬರ್ತಾರೆ ಮನೇಲಿ ಏನ್ ಗಟ್ಟ ಹಾಕಲ್ಲ
ಹೌದ ಹಾಞ ಹಾಂ
ಬಿಟ್ರ ನಮ್ಮಲ್ಲಿ ಇದು ಮಾಡ್ತಾರನ ಬನದ್ ಹುಣಿವೆ ಬರ್ತದಲ್ಲಾ
ಹಾ ಹಾ ಬನ್ನ ಬನ್ನ
ಸ್ವಲ್ಪ ಯಾರ ಅವರು ಜೋಗಮ್ಗಳುಗಳಿ ಕರೆದು ಅದ ಅಡ್ಲಿ ತುಂಬಿಸತಾರ ಅಂತಾರಲ್ಲ ಹಾ ಹಾಗ ಅಡ್ಲಿ ತುಂಬಿಸ್ತಾರೆ ಬೇ ನಮ್ಮಲ್ಲಿ ಅದಕ್ಕೆ ಬೇವು ಇಳಸುದಂತಾರೆ
ಹಾ
ಹೋಳ್ಗಿ ಕಡುಬು ಎಲ್ಲ ಮಾಡ್ತಾರೆ ಅದೆಲ್ಲ ತುಂಬತಾರೆ ಅವ ಅವಿಗೆ ಅವ್ರ್ದ ಏನು ಹಡ್ಲಿ ಇರ್ತೈತಲ್ಲ ಅದ್ರ ತೊಂಬತಾರೆ ಆಮೇಲೆ ಅವರು ಎಲಂ್ ಗುಡ್ಡದಿಂದ ಬೇವು ತಂದಿರ್ತಾರೆ ಬೇವು ಅಂದ್ರೆ ಅದು ನೀರ್ ತಂದಿರ್ತಾರೆ ಅದನ್ನ ನಾವು ಮನಿ ಮಾ ಸವಸ್ತಾರು ಮಕ್ಕಳು ಮಮ್ಮಕ್ಕಳ ಗಂಡ ಮಮ್ಮಕ್ಕಳ ಹೆಣ ಮಮ್ಮಕ್ಕಳ ಇಲ್ಲ ಎಲ್ಲಾರೂ ಕೀವು ಹಚ್ ಕುಂದಿರ್ಬೇಕು ಅವರ ನೀರ್ನ ಬೇವಿನ ತಪ್ಲದಿಂದ ನಮ್ಗೆಲ್ಲಾ ಚುಮಸ್ತ ಹ್ಮ ಅಲ್ಲಿಗ್ ಹೋಗ್ ಬಂದ್ಮೇಲೆ ನ ಮಾಡ್ಬೇಕು ುಡ್ಡ ಸ್ಕೋಬ ಬಂದ್ಮೇಲೆ ನ ಮಾಡ್ಬೇಕ ಅದನ್ನ
ಹಾ ಹಾ
ನಮ್ಮ್ ಕಡೆ ಹಂಗ್ ಹಬ್ಬ ಅದನ್ ಬಿಟ್ರೆ ಪ್ರತಿ ಹುಣಮೆ ಈಗೆಲ್ಲಾ ಬನಶಂಕರಿ ಹೋಗ ಬರ್ತಾರೆ ಹ್ಮ
ಬನ್ಶಂಕರ ಹೌದು ಹಾ ಹಾ
ಅದನ್ ಬಿಟ್ರೆ ಹಿರಿಯರಿಗೆ ಹಬ್ಬ ಮಾಡ್ತಾರೆ ಹಿರಿಯರಿಗೆ ಹಬ್ಬ ಹಬ್ಬಾ ಇದ್ರಲ್ಲಿ ಮಾಡ್ತಾರ ಅವ್ರು ಯಾವಾಗೆ ದಸರಾದಲ್ಲಿ ಮಾಡ್ತಾರ ಅವ್ರು
ನಾವು ಯುಗಾದಿ ಹಬುಕ್ ಮಾಡ್ವಿ
ಹೌದು ಈ ಕಡೆ ನಾವೆಲ್ಲ ಯುಗಾದಿಂಗ ಮಾಡ್ತೇವಿ ಅವರು ದಸರಾಾಗ ಮಾಡ್ತಾರೆ
ಹೌದಾ ಹಾ ಹಾ ನೀರಾರರು ಪೂತ್ಸ್ಕೊತಾರ ಅದನ್ನ
ಅದೇ ಅ ಏನದು ಹೊಸ ಬಟ್ಟೆ ತಂದ ಮಮ್ಮ ಪೂಜೆ ಮಾಡ್ತಾರೆವತ್
ಹ್ಮ್ ಬ ಮೈಸೂರು ದಸರಾ ಚೆನ್ನಾಗಿ ಎಲ್ಲಾ ಮಾಡ್ಬೇಕಾದ ನಾನು ಮಾಡಕ ಬರಂಗಿಲ್ಲ
ಹ ನಮಗೂ ಕೊಟ್ಟಿದ್ದೆ ತಿಂತೇಬೇಕ ನಾವವು ಮಾಡೋದಿಲ್ಲ
ಹಾ ಹಾ
ಅದು ಹಗೆ ಏನು ಮಾಡ್ಲಿದು ಮಾಡೋದು ಏನ್ ಕಷ್ಟ ಇಿಲ್ಲ ಬಿಡಿ ಅಂದ್ರರು ಒದ ಅವ್ರು ಮಾಡಿದ ಟೇಷ್ಟ ಬೇರೆ ನಾವ್ ಮಾಡ ಟೇಸ್ೇ ಬೇರೆ ಈಗ ಅವರು ರಂಜಾಾನ ಎಲ್ಲಿ ಮಾಡ್ತಾರಲ್ಲ ಏನ
ಹೌದು ಸುರ್ ಕುರ್ಮ
ಹ ಅವ್ರು ಅದ ಅದೇ ಹಬ್ಬ ಬಿಟ್ಟು ಬೇರೆ ಯಾವಾಗಾದ್ರು ಮಾಡಿದ್ರು ಅವ್ರ್ದು
ಟೇಸ್ಟ್ ಬರಂಗಿಲ್ಲ ಅವ ಅ ಟೈಮ್ ದಾಗ ಅದರ್
ಅದು ಒಂದೊಂದ ಹಬ್ಬದ ಒಂದೊಂದು ವಿಶೇಷ ಹ್ಮ್ ಹ ನಾವ್ ಹಿಂಗ ಯಾವಾಗಾರ ಮಾಡ್ತೇವಿ ತಿಂತೇವಿ ಅಂದ್ರ ಅದು ಚೆನ್ನಾಗ್ ಆಗಿರ್ತೈತಿ ಬಟ್ಾಗ ಹತ್ ಮಾಡಿದ ಟೇಸ್ಟ್ ಬರುದಿಲ್ಲ ಅಷ್ಟೇ
ಟೇಸ್ಟ್್ ಬರೆ ಹ್ಮ್ ದಸರಾ ಅಲ್ಲಿ ಮಾಡ್ತೇವಿ ಬೆಳಿಗ್ಗೆ ಅದ್ದು ಬನ್ನಿ ಗಿಡಕ್ ಹೋಗಿ ಓ ಹ ಆ ಎಲ್ಲ ದೀಪ ಹಚ್ಚಿ ಬರ್ತೀವಿ ಬೀಡ್ಕೊಂಡು ಒಂಬತ್ ದಿನ ಒಂಬತ್ ತರ ಮಾಡ್ತೇವಿ ದೇವಿದು ಹ್ಮ್ ಬೆಳಿಗ್ಗೆ
ಅಯ್ಯ ಒಂಬತ್ ದಿವ್ಸ ಒಂಬತ್ ದಿನ ಒಂಬತ್ ಕಲರ್ ಈ ಕಲರ್ ಇದನೇ ಸೇರೆ ಉಟಗೋಬೇಕು ಅಂತಂದ್ರ
ಓ ಎಲ್ಲ ಒಂಬತ್ ದಿನ ಹೋಗ ಬರ್ತೇವಿ ಮತ್ತ ಲಷ್ಟನೇ ದಿನ ಹೋಗಿ ಈ ಒಂಬತ್ತು ಜನ ಹೆಣ್ಮಕ್ಳಿಗೆ ಇದ ಉಡಿ ತುಂಬಿ ಹ್ಮ್ ಬರಿ ಬಂದು ಮನೆಯಲ್ಲಿ ಹೋಳ್ಿಗೆ ಮಾಡ್ತೇವಿ ತಂದ ದಸರಾ ಜೋರ ಇರುತ್ತೆ ದೀಪಾವಳಿ ಜೋರ ಇರುತ್ತೆ
ಹಾ
ಮಾಡ್ತೀವಿ ದಿನ ಇಡ್ತೀವಿ
ಹಾ
ಮತ್ತೆ ಇದಕ್ಕ ಪಂಚಮಿಗೆ ತವರ್ ಮನಿ ಹೋಗ್ತೀವಿ ಉಂಡಿ ತಗೊಂಡು
ಹಾ ಅದೇ ಉಂಡಿ ತಗೊಂಡ ನೀ ನೀವು ಹೋಗ್ಬೇಕು ಅವರು ಅ ಆಕ್ಚುಲಿ ಅದು ಹೆಣ್ಮಕ್ಳ ಹಬ್ಬಾನೇ ಇದು ಉುಡಿ ಎಲ್ಲ ತುಂಬ್ತಾರೆವತ್ತೆ ಹೆಣ್ಮಕ್ಳಿಗೆಲ್ಲ
ತ್ತ
ಹ ಅಲ್ಲ ನೀವು್ ಉಡಿ ತುಂಬತೀರಾ ಅವ್ರ್ತ ಅವ್ರ ಮನೆಯಾರ ಮಕ್ಳಗ್ ಉುಡಿ ತುಂಬ್ಬೇಕು ಹೆಣ ಮಕ್ಳಿಗೆ ಅವತ್ತ